ಹಣ ಕೇಳಿಸುತ್ತಾ
ಆ ಹಣ ಕೇಳಿಸುತ್ತೆ ಹೇಳು ಕೇಳಿಸುತ್ತೆ ಅಣ್ಣ
ಏನ್ ಮಾಡ್ತಿದ್ದೀಯಾ ಅಣ್ಣ
ಸುಮ್ನೆ ಕೂತಿದ್ದೆ ಊಟ ಅಣ್ಣ ಏನಲ್ಲಣ ಸುಮ್ನೆ ಕೂತಿದ್ದೆ ಅಣ್ಣ ನಮ್ದು ಆಯ್ತು ಅಣ್ಣ
ಏನ್ ಮಾಡಿದ್ರಿ
ಏನಿಲ್ಲ ಚಪಾತಿ ಅನ್ನ ಸಾರು ಪಲ್ಯ
ಹೌದಾ
ಹಣ್ಣ ನೀವ ಏನು ಉಂಟು ಮಾಡಿದರ ಅಣ್ಣ
ಏೇಏನು ಮಾಡಿದ್ದಿದಪ್ಪ ನಾವು ಹುಡುಗರು ಜೊತೆ
ಹೌದಾ ಅಣ್ಣ ಊರಿಗೆ ಹೋಗಿಲ್ವಾ ಹಬ್ಬಕ್ಕೆ
ಹೋಗಿ ಬಂದೆ ಅಣ್ಣ
ಹೌದಾ ಹೆಂಗೈತಾನ ಹಬ್ಬ ಊರಾಗ
ಅಷ್ಟೇ ವರ್ಷ ಆಗಷ್ಟೆ
ಹೌದಾ ಅಣ್ಣ
ನೀವು ಹೋಗಿದ್ರಾ ಅಣ್ಣ
ಇಲ್ಲ ಅಣ್ಣ ಹಾಸ್ಟೆಲಲ್ಲಿ ಇದ್ವಿ
ಹೋಗಬೇಕಲ್ಲ ಊರಿಗೆ
ಹೌದಾ ಅಣ್ಣ ಹೇಳೋಣ ಮತ್ತೆ ಹೌದಾ
ವಔಷದ ಒಂದ್ಸಲ ಬರ್ತಾವ ಬರ್ ಕೆಲ್ ಮತ್ತೆ
ಏ ಇಲ್ಲೋಣ್ಣ ನಾವ್ ಇಲ್ಲೇ ಆಸ್ಲಗ ಇರ್ತೀವಣ್ಣ
ಹೌದಾ
ಹಣ್ಣ ಮತ್ತೆ ಏನ್ ಸಮಸ್ಯಾರ ಅಣ್ಣ ಮತ್ತೆ ಆ ಕಡೆ ಅವಾಗೋಗ್ಬೇಕು ಊರಿಗೆ
ಒಗೋವ ಕಣ ಇನಂತಡು ಮೂರು ಬಂದಾಗ
ಆಣ
ಇನ್ನ ಇಡಂಬರುಂತ ಕೋಪ ಕೋಣ
ಹೌದಾಣ
ನೀ ನೀ ಯಏನದ ಮಾತ್ರಣ
ನಾವು ಡಿಪ್ಲೊಮ ಮಾಡಿರ ನೋಡಣ್ಣ
ಎಷ್ಟನೇ ಇಯರಣ
ಈಗ ಫೈನಲ್ ಇಯರ್ ಇದವಿಣ್ಣ ಕಂಪ್ಲೀಟ್ ಆಗೈತೆ ಈಗ ಇಂಜಿನಿಯರಿಂಗ್ ಮಾಡ್ಬೇಕಣ್ಣ ಮುಂದ
ಹೌದಾ
ಆ ಅಣ್ಣ
ಯಾವ ಕೋರ್ಸೋಣ
ಹೆ ಕಂಪ್ಯೂಟರ್ ಸೈನ್ಸ್ ಅಣ್ಣ
ಕಂಪ್ಯೂಟರ್ ಸೈನ್ಸಾಗ ಮತ್ತ ಇವಾಗ ಇಂಜಿನಿಯರಿಂಗ್ ಮಾಡ್ಬೇಕನ
ಹ ಅಣ್ಣ
ಹೌದಾ
ಹಾ ಅಣ್ಣ
ಎಲ್ ಮಾಡ್ಬೇಕಣ ಅದ ಇಂಜಿನಿಯರ್
ಹಾ ಅಣ್ಣ ಇಲ್ಲೆ ಎಲ್ಲೆನ ಕಾಲೇಜ ಗೌರ್ಮೆಂಟ್ ಶೀಟ್ ಸಿಕ್ಕೆಲ್ಲ ಮಾಡ್ಬೇಕಣ ಆಟೆ
ಹ ಹ್ಮ್
ಹ್ಮ್
ಅದಕ್ ಎಕ್ಸಾಮ್ ಇತರ್ದೆನಣ್ಣ ಗೌರ್ಮೆಂಟ್ ಸಿಟ ಸಿಗ್ಬೇಕೇಕಂದ್ರ
ಹಾ ಅಣ್ಣ ಎಕ್ಸಾಮ್ ಇರ್ತವಣ್ಣ ಡಿ ಸಿಟಿ ಅಂತ ಬರಿಬೇಕಣ್ಣ
ಎಷ್ಟ ಆಗಬೇಕ ರಿಸಲ್ಟ್
ರಿಸಲ್ಟ್ ರಾಂಕಿಂನ ಮ್ಯಾಗ ಹೋಗುತ್ತಣ್ಣ ಅದು ಒಂದ್ ಇಪ್ಪತ್ ಸಾವಿರ ರ‍್ಯಾಂಕ್ ಇರುತ್ತ ಅಂದಾಜು ಒಂದು ಹದನೈದು ಹದಿನಾರು ಸಾವಿರ ಸಿಕ್ತಾವ್ ಯಾವ ಎಷ್ಟ ರ ಬೇಕ ಅಂದ್ರ ಬಂದ ಸಿಕ್ತವಣ್ಣ ಅದ್ ನಾವ್ ಬಿಡ್ಕೊಂಡಿಂಗ ಕಾಲೇಜ್ ಸಿಗಲ್ಲಣ ಆದ್ರ
ಹ ಹಾ ಹ ಒಟ್ಟು ಸಿಗ್ತಾವ ನಾ ಅನ್ಕೊಂಡಿದ ಕಾಲೇಜ್ ಸಿಗಲ್ಲ
ಹಾ ಅಣ್ಣ ಅಟೆ
ಹ್ಮ್
ಹೇಳ ಅಣ್ಣ ಮತ್ತೆ ಏನ್ ಸಮಾಚಾರ
ನಮ್ದೇನ ಇಲ್ಲಣ ಇವಾಗ ಸೆಕೆಂಡ್ ಇಯರ್ ಮುಗಿತ್ ಬಿ ಎ
ಹಾ ಅಣ್ಣ
ಅವು ಅಡ್ಮಿಷನ್ ಬಿಟ್ರ ಕಾಲಜ್ ಅಡ್ಮಿಷನ್ ಕಾಲೇಜ್ ಅಡ್ಮಿಷನ್
ಹಾ ಅಣ್ಣ ಹೌದಾಣ್ಣ
ಹಾ ಕಾಲೇಜ್ ಅಡ್ಮಿಷನ್ ಮಾಡಿ ಬೆಂಗ್ಳೂರಗ ಹೋಗ್ಬೇಕ್ ಅಂತ ಮಾಡಿ ನೋಡೋಣ
ಹೌದಾಣ್ಣ
ಹಾ
ಹ್ಮ್ ಹ್ಮ್ ಯವ ಹೌದಣ್ಣ ಹಲೋ ಅಲೋ ರಣ
ಹಲೋಣ ಹೇಳಣ
ಯಾಕ ಹೇಳಣ ಯಾಕೆ ಏನ ಗಪ್ಪ ಆದಲ್ಲಣ
ಹ ಇಲ್ಲಣ್ಣ ಗಪ್ಪಾದಲ್ಲಾ ಕೇಳಶಿಲ್ಲ ಅಂತಂದ ನಿನಗ
ಹೌದಾ ಅಣ್ಣ
ಮತ್ತೆ ಅಣ್ಣಾ ಏನ್ ಸಮಾಚಾರ ನಡದತ್ತ ಯಕಡಿ ಯ ಕಡೆ ಹೋಗ ನಾಳೆ ಆ ಅಣ್ಣ
ನಿಮೂರ ಯಾವದಣ್ಣ
ಹೆಲೋ ನಮದು ಕೆಂಭಾವಿ ಅಣ್ಣ
ನಿಮ್ಮುರ ಯಾವ್ದಣ್ಣ
ಕೆಂಭಾವಿ ಕೆಂಭಾವಿ ಅಣ್ಣ ಕೆಂಭಾವಿ
ಕೆಂಭಾವಿನೆ ಮತ್ತ ಬೇರೆದಾಗ ಅಜ್ಜು ಬಜು ಊರ
ಏ ಯಾವ್ದ ಇಲ್ಲಾನು ಪ್ರಾಪರ್ ಕೆಂಬವಿನಣ್ಣ ನಮ್ದು
ಕೆಂಭಾವಿ
ಆ ಅಣ್ಣ
ಹೈಸ್ಕೂಲ್ ಎಲ್ ಕಲ್ತ್ ರಿ ಅಣ್ಣ
ಕೆಂಭಾವಿ ನ ಅಣ್ಣ
ಕಾಲೇಜ
ಕಾಲೇಜು ಸುರಪುರ
ಎಲ್ಲಿ ಅಣ್ಣ ಸುರಪುರ ದಾಗ
ನೀವೇನಕ್ಕೆ ಇಲ್ಲ ಎಲ್ಲಿ ಈ ಕಡೆ ಮ್ಯಾಗಣ ಕೋಟ ಹತ್ರ ಇದೇ ಅಲ್ಲಿ
ಹೌದಾ
ಆ ಅಣ್ಣ
ಹ್ಮ ಹ್ಮ್
ಹ್ಮ್ ಮತ್ತೆ ಅಣ್ಣ
ಮತ್ತೆ ಎಷ್ಟ ಆಗಿದೆ ಟೆಂತ್ ರಿಸಲ್ಟ್
ಟೆಂತ್ ರಿಸಲ್ಟ್ ಒಂದ್ ಸೆವೆಂಟಿ ಆಗತ್ತ
ಸೆವೆಂಟಿ
ಹಾ ನಿಮ್ಮ್ದೇಟಾ ಆಗ್ಯತಿ
ನಮ್ದ ಎಂಬತ್ತ ಆಗಿದಣ
ಯಾವ್ಯ ಬ್ಯಾಚ್ ನಮ್ದು ಟೆಂತ್
ನಮ್ಮದ
ಟೂ ತೌಸಂಡ್ ಟ್ವೆಂಟಿ ಟೂ ಹ ಟ್ವೆಟಿ ತ್ರೀ
ಹಾ ಸೆಕೆಂಡ್ ಇಯರ್ ಅಣ್ಣ ನಾನೀಗ ಸೆಕೆಂಡ್ ಇಯರ್ ಡಿಗ್ರಿ ಇದ್ದೀನಿ ಅಲ್ಲಾ ಸೆಕೆಂಡ್ ಇಯರ್ ಡಿಗ್ರಿ ಇದ್ದೀನಿನ್ನ
ಹ್ಮ್ ಹ್ಮ್ ಅದೇ ಟೆಂತ್ ಯಾವಾಗ ಯಾವ ಬ್ಯಾಚ್ ಕಂಪ್ಲೀಟ್ ಆಯ್ತ ಅಂತ ಟ ತೌಸಂಡ್ ಟ್ವೆಂಟಿ ಟ ದಾಗ ಟೂ ತೌಸಂಡ್ ಟ್ವೆಟಿ ತ್ರಿ ಆಗ್ಯತಿ ಅಂದೇ
ಟ್ವೆಂಟಿ ಟೂ ಆಗಿರ್ಬೋದಣ ಇಲ್ಲ ಟ್ಂಟಿ ಟ ಟ್ಂಟಿ ತ್ರೀ ಆಗಿರ್ಬೋದಣ್ಣ
ಮತ್ತ ನಮ್ಮೆ ನಮ್ಮ ನಮ್ದಾಗ ಮುದೈತಲ್ ಅಣ್ಣ ನಿಮ್ಮ್ದ
ಹೌದ
ಹಾ ಅಣ್ಣ
ಅಷ್ಟೊಂದ ನನ ಬರೋದು ಅಂದ್ರೆ ನನಗ
ಹೌದಾ ಅಣ್ಣ
ಹ್ಮ್
ಹ್ಮ್ ಹ್ಮ್ ಎಲ್ಲಿದ್ರನ ಇವಾಗ ಸ ಪ್ರೆಸೆಂಟ್
ಪ್ರೆಸೆಂಟ್ ಸುರಪುರ
ಹೌದಾ ಸುರಪುರ
ನೀವಣ್ಣ
ನಾವವು ಇಲ್ಲ ಸುರ್ಪುರ ಇದೇವಿ ಅಣ್ಣ
ಎಲ್ಲಣ ಸುರಪುರ ದಾಗ
ರಂಗನ್ಪೇಟೆಯಾ
ಹಾ ನನ್ ಏನ್ ಮಾಡ್ತರಣ್ಣ ಸವರ್ಪುರ್ದಾಗನ್ ಅಸ್ಲಗ ಇರ್ತೀರ ಕಡೋತ್ರಿ ಆ ಕಡೆಲ್ಲ ಹಾಸ್ಟೆಲ್ ದ ಗಣ
ಅಣ
ಹಾ ಹಾ
ಇಲ್ಲಿ ಅಷ್ಟಲಗಿದ್ದು ಹೋದಕೋತಣ ಸ್ಲ್ಪ ಚೆಂದಾಗಿ
ಹಾ ಹಾ ಅಷ್ಟಲು ಊಟಾಯಂ ಕದನ ಚಂದದ ಅಲೋನ
ಹಾ ಊಟ ಚೆಂದ ಅದಣ್ಣ
ಹೌದಾ ಏನ್ ಚಿಕನ್ ತತ್ತಿ ಕಿತ್ತಿ ಕೊಡ್ತಾರಲ್ಲ ನಣ ಹಾಸ್ಟೆಲ್ದಾಗ
ವಾರದ ಮೂರ್ ಸಲ ತತ್ತಿ ಮೂರ್ ಸಲ ಬಾಳೆಹಣ್ಣು ಒಂದ್ಿನ ಚಿಕನ್ ಹಣ್ಣ
ಹೌದಣ್ಣ
ಹ್ಮ್ ಬುಧವಾರ ಕ ಫಿಕ್ಸ್ ಚಿಕನ್
ಹ್ಮ್ ಹಣ
ಮ ಶುಕ್ರವಾರ ದಿನ ಸ್ವೀಟ್ ಮಾಡ್ತಾರಣ್ಣ ಸಾಯಂಕಾಲ ಹ್ಮ್ ಹಣ
ಪಬ್ಜಿ ಗಿಬ್ಜಿ ಆಡ್ತಾರಲ್ಲಣ ರೂಮ್ನಾಗೆ
ಏ ಪಬ್ಜಿ ಆಡಲ್ಲಣ
ಮತ್ಯ ಆದ ಆಡ್ತರುವಣಗೆ
ನೀವ್ ಆಡ್ತೀರಾಣ
ಹಾ ನ ಪಬ್ಜಿ ಹಾ ಪಬ್ಜಿ ಪ್ಲರ್ ನ
ನಮ್ ಬಾಜರುಮನಾಗ ಒಬ್ಬ ಅದನಣ ಮಂಜು ಅಂತ ಅವನು ಇನ್ನ ಹೆಸರವನೇ
ಹಾಣ
ಅವನು ಪಬ್ಜಿ ಆಡ್ತಾನ ಅಂದಣ ಬರಿ
ಹೌದಣ
ಹಾ ನಾವ್ ಪ್ರೀಪೇರ್ ಆಡ ಕರ್ದ್ರೆ ಅದೇನ್ ಕಾರ್ಟೂನ್ ಗೇಮ್ ಅಂತಕ ಅಂದ್ರ ಅನಿಸ್ತನಣ್ಣ ನಮ್ಗೆ ಹ
ಹಾ ಹಾ
ಹ್ಮ್
ಹ್ಮ್ ಮತ್ತಣ
ಹ
ಮತ್ತೆ ಏನಣ್ಣ ಮತ್ತೆ ಏನ್ ಯಾವಾಗ ಏನ್ ಯಾವಾಗ ಊರಿಗೆ ಹೋಗ್ಬೇಕು
ಹೋಗ್ಕಣ್ಣ ಊರಿಗೆ ಹೋಗಲ್ಲ ಈ ಕಡೆಂದ ಈ ಕಡೆ ಹೋಗ್ಕ್ಂದ ಮಾಡಿ ಬೆಂಗ್ಳೂರಿಗೆ
ನಾ ಬೆಂಗಳೂರ್ಗ ಏನ್ ಮಾಡ್ತಿರಣ್ಣ
ಯಾವ್ದಾನ ಕಂಪ್ನಿ ಸೇರ್ಕಣ್ತೀವಣ್ಣ
ಆಣ
ಯಾವ್ದನ ಕಂಪ್ನಿ ಹೋಗ್ತಿ
ಹೌದ ಹಣ
ಹ್ಮ್
ಹ್ಮ್ ಹ್ಮ್ ಹಾ ಎಲ್ಲೇ ಎಲ್ಲೇ ಅಲ್ಲೇ ಬೆಂಗ್ಳೂರ್ಗ ಇರ್ತಾರ ಫ್ಯಾಮಿಲಿ ಗಿಮಿಲಿ
ಏನ್ ಫ್ಯಾಮಿಲಿ ಊರಾಗೈತನ ನಾ ಒಬ್ಬನೇ ಹೋಗೋದು
ಹೌದಾನ
ಹ್ಮ್ ಅಲ್ಲ ನಮ್ಮ ಅಮ್ಮಾರವ್ರ ಯಾರ
ಅ ಮಾಸ್ಟ್ ಒಬ್ಬ ಸಚೇನ್ ಅಂತ ಇದ್ನಣ್ಣ ಎಲ್ಬೋದನಾ
ಹೌ ಊರಿಗೆ ಹೋಗೋಣ
ಹೌದಾ
ಹ್ಮ
ಏನ್ ಮಾಡ್ದಣ ಹಓದ ಗೂತ್ತ ಡ್ರಾ ಮಾಡ್ಯನನ್ ಏನ್ ಲಾಸ್ಟ್ ಟೈಮ್ ಇದ ಇದ್ದಂಗನ್
ಜಾಸ್ತಿ ಇರಣ ಅವನು
ಹೌದಣ
ಹ್ಮ ಬಿಜಾಪುರ್ ಎರಡ್ ವರ್ಷ ಬೇಕಕ್ ಅಂತ ಮತ್ತತ್ ಇಲ್ಲಿ ಬಂದು ಬ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ದೇ ನ ನಮ್ ಜೊತಿ
ಹೌದ ಅಣ್ಣ ಈಗೇನ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಣ್ಣ ಈಗ
ಇವಾಗ ಥರ್ಡ್ ಇಯರ್
ರ್ಡ್ ಇಯರ್ ಅಣ ಬಿಜಾಪುರ ಮುಗಸಿದ್ದೆಣ ಅಲ್ಲಿ
ಬಿಜಾಪುರದ ಎರಡು ವರ್ಷ ಕಲ್ತಾರಣ
ನಣ
ಮತ್ ಸಾವ ರೂಪಾಯ ಬಂದು ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ಯಾನ
ಹೌದ ಆಣ
ಯೂನಿವರ್ಸಿಟಿ ಚೇಂಜ್ ಆಯ್ತಲ್ಲಣ್ಣ ಅದು ಬೆಳಗಾವಿ ಇದು ರಾಯಚೂರು
ಹ ಹಾ
ಹಂಗಾಗಿ ಟ್ರಾನ್ಸ್ಫರ್ ಕೊಡಕ್ ಬರಲ್ಲ ಅಂತಂದ್ರರು ಅವರು
ಆಣ
ಅದ್ಕ್ಕ ಟೀ ಸಿನ ಡುಪ್ಲಿಕೇಟ್ ಮಾಡಿ
ಹಣ
ಮತ್ತ ಹೊಸ್ತಾಗಿ ಇಲ್ಲಿ ಫಸ್ಟ್ ಇಯರ್ಕ್ ಅಡ್ಮಿಷನ್ ಮಾಡ್ಯಣ
ಹ ಈ ವರ್ಷ ಮಣ
ಇಲ್ಲೋಣ ಅದೇ ನಮ್ ಜೊತನೇ ಮಾಡ್ಯಾನ ಅವ್ ಇವಾಗನ ಥರ್ಡ್ ಇಯರ್ ಅವ್ನ
ಹ ಹ ಇಬ್ರು ಸೇಮ್ ಕ್ಲಾಸ್ ಮೆಂಟ್ಟಂದಂಗ ಆಯ್ತಾ
ಹಣ
ಯಾವ ಕೋರ್ಸ್ ತೊಂದ್ರೋಣ ಡಿಗ್ರಿಯಾಗ
ನಮ್ದು ಹಿಸ್ಟ್ರಿ ಹಿಸ್ಟ್ರಿ ಪೊಲಿಟಿಕಲ್ ಸೋಶಿಯಾಲಜಿ.
ಹೌದಾಣ್ಣ.
ಹ್ಮ್.
ಹ್ಮ್ ಹ್ಮ್. ಎಡ್ಳ್ಳಿಯಲ್ಲಿ ಬರ್ತಾವಣ ಇಲ್ಲಿ ಬರ್ತಂತಲ್ಲ ಎಡ್ಡಹಳ್ಳಿ.
ತಲ್ಲೋಣ ಯಾರ ಕ ರೀ ಹುಣ್ಸಗ ಹವರೋಡ್.
ಹಾ ಹಾ ಅಲ್ಲ ಹ.
ಹ್ಮ್ ನೋಡಿಲ್
ನೋಡಿರಣ್ಣ ಆ ಕಡೆ ಹೋಗ್ಕ್ ಕೆಡ್ಡಳ್ಳಗ್ರ ಸ್ವಪ ಫ್ರೆಂಡ್ಸ್ ಅಾರಣ್ಣ
ಏ ನಮ್ಮ್ ರೂಮ ನ ಬರಿ ಹೆಡಳಿವದಾವ ಮೇ್ರ ಎಟಡೆ ಮ ಬಳ ನ ರಮ
ಯ ಮ ಕಂಡು ಪುಡಿ ಬನ್ ತಲ ಕ
ಯಾವ ಬೇರೆ ಹೋಣ ಬ್ರಿ ಸುಮ್ಸುಮ್ಮನೆ ಜಗಕ್ ಬರ್ತಾವ ಅವಣ
ಹೌದ ಆಮೇ
ಹ ನ ಪನ್ ಬರಾಮದಣ
ಹಾ
ಆಮೇನ್ ಮಾಡಲಿಣ್ಣ
ಹಾ ಸರಿತಣ
ಷ